ಹಲೋ
ಹಲೋ ಸರ್ ಹೇಳಿ ಶುಭ -ಶುಭ ಮಧ್ಯಾಹ್ನ ಸರ್ ನಿಮಗೆ
ಸರ್ ಶುಭ ಮದ ಸರ್ ಇವಾಗ್ಲೇ ನಾನು ಒಂದು ಕೃಷಿ ಗದ್ದೆಗಳ ಗದ್ದೆಗಳ ಬಗ್ಗೆ ಮಾತ್ ಮಾತನಾಡ್ತಿದ್ದೇನೆ ಸರ್ ನಿಮ್ಮ್ ಹತ್ರ.
ಸರ್ ನಾನು ಕೃಷಿ ಗದ್ದೆಗಳಲ್ಲಿ ಹೇಳುತ್ತೇನೆ ಸರ್ ನಿಮ್ಗ್ಗೆ ಏನಾದ್ರು ತೊಂದರೆ ಇದೆಯಾ ಕೃಷಿ ಗದ್ದೆಗಳಲ್ಲಿ?
ಹೌದು ಸರ್ ನಾನು ನಾನ ಇವಾಗ ಡ್ರ್ಯಾಗನ್ ಹಾಕಿದ್ದೇನೆ ಸರ್ ಹೊಲಗಳಲ್ಲಿ ತುಂಬಾ ನಾಕು- ನಾಕ್ನೂರು ಏಕ್ ಒಂದು ನೂರ್ ಎಕರೆೆ ಡ್ರ್ಯಾಗನ್ ಹಾಕಿದ್ದೇನೆ ಸರ್ ನಾನು.
ಸರ್ ನಿಮ್ದು ಜಮೀನು ತುಂಬಾ ಇದೆ ಸರ್ ನಿಮ್ಮ ಹಳ್ಳಿಗಳಲ್ಲಿ ನೂರ್ ಎಕರೆ ಅಂದ್ರೆ ಸರ್ ತುಂಬಾ ಆಗುತ್ತದೆ ಮತ್ತ ಒಂದು ಎಕರೆದಲ್ಲಿ ಎಷ್ಟು ಗಿಡಗಳು ಕುಂದಿರುತ್ತವೆ ನಾನು ಹೇಳ್ಬೇ ಹ ಹೇಳುತ್ತೇನೆ ನೀವು ಕೇಳ್ತೀರಾ
ಸರ್ ಹೇಳ್ತರಿ ಸರ್ ಓಕೆ ಸರ್ ಅದೆಲ್ಲ ನಮಗ ಏನ ಹಾಕಿದಿವಿ ಸರ್ ಇವಾಗ್ಲಿ
ಈಗ ನೀವು ಒಂದು ಎಕರೆದಲ್ಲಿ ಎಷ್ಟು ಗಿಡಗಳನ್ನು ನೆಡುತ್ತಿದ್ದೀರಾ ಹೇಳಿ ನೋಡೋಣ
ನಾವು ಒಂದು ಎಕರೆಗಳಲ್ಲಿ ಒಂದು ನಾನೂರಿಂದ ಇನ್ನೂರು ಎಕರೆ ಇನ್ನೂರು ಗಿಡಗಳನ್ನು ನಾಟಿದ್ದೀವಿ ಸರ್
ಸರ್ ನಿಮ್ಮ ಹಳ್ಳಿಯ ವಾತಾವರಣದಲ್ಲಿ ಯಾವ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಾರೆ ಮತ್ತು ಯಾವ ಬೆಳೆಗೆ ಬೆಲೆ ಇದೆ ನಿರ್ದಿಷ್ಟವಾದ ಬೆಲೆ ಬೇಕು ನನಗೆ ಆದ್ರೆ ಅಂದ್ರೆ ಅನ ಆ ಬೆಳೆದ ಬೆಳೆದಾಗ ಹೇಳುತ್ತೇನೆ ಅದ್ರ ಬಗ್ಗೆ
ಹೌದಾ ಸರ್ ಅದೇ ಸರ್ ಹೌ ಸರ್ ಸರ್ ನೀವು ಹೇಳ್ತ ಇರೋದು ಸತ್ಯಾ ಇದೆ ಸರ್ ಅದೆಲ್ಲಾ ನಮ್ ಕಡೆ ಭೂ ಭೂಂತಾರ ಭೂಕಂಪ ಅಂತಾರಲ್ಲ ಸರ್ ಅದೆಲ್ಲಾ ಮೂವನಂಬಿಕೆ ಮಳೆಯ ಒಂದ್ ಎಕ್ರ ಸರ್ ಅದೆಲ್ಲ ಇವಾಗ್ಲಿ ಲಾಭ ಇಲ್ಲ ಸರ್ ಅದೆಲ್ಲ ಅದಕ್ಕೆ ನಿಮಗೆ ಕಾಲ್
ಅದಕ್ಕೆ ಡ್ರ್ಯಾಗನ್ಗೆ ಮಳೆ ಬೇಕು ಅಲ್ವಾ ಈಗ ತುಂಬಾ ಮಳೆ ಬೇಕು ಡ್ರ್ಯಾಗನ್ಗೆ
ಅದಕ್ಕೆ ಇಲ್ಲ ಸರ್ ಅದಕ್ಕೆಲ್ಲ ನೀರಾವರ ಇದ್ರೆ ಮುಗೀತು ಸರ್ ನೀರ
ಸರ್ ನೀರಾವರಿ ನೀರಾವರಿಯ ನಮಗೆ ಮುಖ್ಯ ಕಾರಣ ಅಂದ್ರೆ ಈಗ ಮತ್ತೊಬ್ಬ ರೈತರು ಏನು ಮಾಡಬೇಕು ಈಗ ಮಳೆ ಮೇಲೆ ಅವಲಂಬಿತರಾದ ರೈತರು ಏನು ಮಾಡಬೇಕು ನೀವು ಹೇಳಿ ನೋಡ
ಹೌ ಸರ್
ಹೌದು ಹೇಳಿ ನೋಡಣ ಈಗ ಒಬ್ಬ ರೈತ ಐತ್ಲಾ ಒಂದು ಮಳೆ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ದಾನೆ ಈಗ ನೀರಾವರಿ ಇದ್ದವನು ಒಂದ ಸ್ವಲ್ಪ
ಅ
ಸೌಕಾರ ಆಗುತ್ತಾನೆ ಬಿಡಿ ಸರ್ ಮತ್ತೆ ಈಗ ಮತ್ತೊಬ್ಬ ರೈತನ ಕಷ್ಟ ನೋಡಬೇಕಲ್ವಾ ಸರ್ ನಾವು ಹೇಳಿ ನೋಡೋಣ
ಒಕೆ ಹೌದು ಸರ್ ಅದೆಲ್ಲ ಸರ್ ನಾನು ತುಂಬಾ ಹಾನಿ ಕಾರಕಾರಕ್ಕಾಗಿದ್ದೇನು ಸರವಾಗಿ ಆಗ್ಲೇ ಒಂದು ಟ್ವೆಂಟಿಂದ ತರ್ಟಿ ಲಾಖ್ ಖರ್ಚು ಮಾಡಿದ್ದೀನಿ ಸರ್ ಇವಾಗ್ಲೇ
ಹೌದು ಈಗ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತದೆ ಹೇಳಿ ನೋಡುವ ನ ಒಂದು ಡ್ರ್ಯಾಗನ್ ಒಂದು ಎಕರೆಗೆ ಒಂದು ಡ್ರ್ಯಾಗನ್ ಎಷ್ಟು ಖರ್ಚು ಬರ್ತದೆ
ಟ್ವೆಂಟ ಫವ್ ಲ್ಯಾಕ್ಸ್ ಬಂದಿದೆ ಸರ್ ಇವಾಗ್ಲೆ
ತುಂಬಾ ಬಂದಿದೆ ಏಕೆ ಎಷ್ಟು ಖರ್ಚು ಮಾಡಿದ್ದೀರಿ ಏನಾದ್ರು ನೀವು ಭೂಮಿಯಲ್ಲಿ ಹಗೇದು ಏನಾರು ಬಹಳ ಆಳವಾಗಿ ಗಿಡಗಳನ್ನು ನೆಟ್ಟಿದ್ದೀರಾ ಮತ್ತು ಕಂಬಗಳ ಇಲ್ಲ ಕಂಬಗಳನ್ನು ಗಿಡವಾಗಿ ನೆಟ್ಟಿದ್ದೀರಾ ಹೇಳಿ ನೋಡ
ಹೌದು ಸರ್ ಹಾಗೆ ಹಾಗಾಗಿ ಮತ್ತೆ ಗರಸ ಗರಸು ಹೊಡಸಿದ್ದೇನೆ ಹೊಲ್ಗಳಲ್ಲಿ
ಸರ್ ಸರ್ ಗರಸು ಯಾಕೆ ಹೌದು ಈಗ ಮತ್ತೊಬ್ಬರ ಹೊಲದಿಂದ ನಿಮ್ಮ ಹೊಲಕ್ಕೆ ನೀರು ಬರುತ್ತದೆ ಎಂದು ಅರ್ಥ ನನ್ನ ಹೌದಲ್ವಾ
ಹ್ ಸರ್ ಮತೊಬ್ಬರಿಂದ ನಿರ್ ತಗೋತಿವಿ ಸರ್ ಅಂದ್ರ ಮಿಡ್ರಾಂಗ್
ಮೆಟ್ರನ್ ಈಗ ನೀವು ನಿಮ್ಮ ನಿಮ್ಮ ಹೊಲ ಗದ್ದೆ ಕೆಲಸಗಳಲ್ಲಿ ನಿಮ್ಮ ಬೋರ್ವೆಲ್ ಗಳು ಎಷ್ಟು ಇಂಚು ನೀರು ಒಗೆಯುತ್ತವೆ ಹೇಳಿ ನೋ ಅದರ ಪ್ರಕಾರ ನಾನು ಇಷ್ಟು ಎಕರೆನೇ ನೀರು ಹಾಸಬೇಕು ಅದಕ್ಕೆ ಇಷ್ಟು ಇಂಚು ಬಿದ್ದರೆ ಇಷ್ಟು ನೀರು ಹಾಸಬೇಕು
ಒಂದ್ ಅರ್ಧ ಇಂಚ್ ಬಿದತ್ರಿ
ಅರ್ಧ ಇಂಚ್ ಅಂದರೆ ಏನುೂ ಆಗುದಿಲ್ಲ ಸರ್ ಒಂದು ದಿನಾಲೂ ಒಂದು ಅರ್ಧ ಎಕರೆ ಉಂಡುವುದಿಲ್ಲ ಯಾಕೆಂದ್ರೆ ಒಂದು ಮೂರರಿಂದ ನಾಲ್ಕು ಇಂಚು ಬಿದ್ದರೆ ಯಕೆಂದ್ರೆ ಒಂದು ಐದರಿಂದ ಆರು ಎಕರೆ ಉಣ್ಣುತ್ತದೆ ಒಂದು ಮೂರರಿಂದ ನಾಲ್ಕು ಇಂಚು ಬಿಳ ಬೇಕು ನೀರು ನೀರು ಇದ್ದಲ್ಲಿ ಬೋರು ಹಾಕಿ ಸರ್ ನೀರು ಇದ್ದಲ್ಲಿ ಬೋರು ಹಾಕಿ.
ಸರ್ ಅದೇ ಸರ್ ನಾವು. ಅಂದ್ರೆ ನಮ್ ಹತ್ರ ಅಂದ್ರೆ ಹೇಳುವವರು ಯಾರು ಇರಲಿಲ್ಲ ಸರ್ ಇಲ್ಲಾಗಾರ ಸರ್. ಇವಾಗ್ಲೇ ಕನಿಷ್ಠ ಪಕ್ಷ. ಇಲ್ಲ ಇಲ್ಲ ಸರ್ ಕನಿಷ್ ಪಕ್ಷ ಏನ ಇಲ್ಲಾ ಅಂದ್ರೂ ಒಂದು ಎಕರೆ ಒಳಗೆ ನಾನು ಐದು ಬೋರ್ ಹಾಕಿದ್ದೀನಿ ಸರ್.
ಈಗ ನೀವು ಐದು ಬೋರ್ ಹಾಕಿದ್ದೀರಾ ಅಂದ್ರೆ ಒಂದು. ಬೋರ್ವೆಲ್ಗೆ ಎಷ್ಟು ಕತ್ತುು ಬಂದಿದೆ ಹೇಳಿ ನೋಡೋಣ ಒಂದು ಬೇರ್ವೆಲ್ಗೆ. ಒಂದು ನಾಲ್ಕರಿಂದ ಐದು ಲಕ್ಷ ಬಂದಿದೆಯೇ. ಒಂದು ಹತ್ತರಿಂದ ಹದಿನೈದು ಲಕ್ಷ ಬಂದಿದೆ ಮೂರು ಲಕ್ಷ ಹಿಂದೆ ಸರ್ ನೀವು ಬೋರ್ವೆಲ್ ಒಳಗೆ ಎಷ್ಟು ಎಚ್ ಪಿ ಮೋಟರ್ ಬಿಟ್ಟಿದ್ದೀರಾ ಹೇಳಿ ಒಂದು ಅದಕ್ಕೆ ಒಂದು ಐದು ಹೆಚ್. ಬಿ ಹತ್ತು ಎಚ್ ಪಿ ಹದಿನೈದು ಹೆಚ್ಚು ಇರುತ್ತದೆ ಎಷ್ಟು.
ಸರಿ ಒಂದ್ರ ಒಂದ್ರೊಳಗೆ ಎಲ್ಲರೊಳಗ ಹತ್ತು ಹೆಚ್ ಪಿ ಒಂದ್ರೊಳಗೆ ನೈನ್ ಹೆಚ್ ಪಿ ಬಿಟ್ಬೇಕು ಸರ್
ಈಗ ಹದಿನೈದು ಎಚ್ ಪಿ ಬಿಟ್ಟರೆ ನೀರು ತುಂಬಾ ಸ್ಪೀಡ್ ಆಗಿ ಬರುತ್ತದೆ ಹಲ್ವ. ಈಗ ಈಗ ನೀರು ಇದ್ರೆ ನೀರು ಸ್ಪೀಡ್ ಆಗಿ ಬರಬೇಕು.
ಹೌದ ಸರ್ ಆ ಕೆಳಗೆ ಹಳ್ಳ ಸಿಕ್ಕೊಂಡು ಮತ್ತೊಳೆ ತೆಗಿಸ್ಬೇಕು ಅಂತ ಹ ಹೇಳಳ್ತಿರಿ ಸರ್ ಅದೆಲ್ಲ.
ಸರ್ ನಿಮ್ಮ ನಿಮ್ಮ ಬೋರ್ವೆಲ್ ಕುಣತ್. ತುಂಬಿದೆ ಎಂದರ್ಥ ಆಗಿದೆ ನಾನು ಒಬ್ಬ ನನ್ನ ಪರಿವಾರದವರು ಒಬ್ಬರು. ಅದೇ ಕೆಲಸ ಮಾಡುತ್ತಿದ್ದಾರೆ ನಾನು ಅವ್ರ ಹೆಸರು ಹೇಳುತ್ತೇನೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು. ಈಗ ಬೋರ್ವೆಲ್ ನಲ್ಲಿ ಕ್ಯಾಮ್ರಾ ಕ್ಯಾಮ್ರಾಗಳನ್ನು ಬಿಡುತ್ತಾರೆ. ಒಳಗೆ ಏನಾದ್ರರು ಸಿಕ್ಕಿಕೊಂಡ್ರೆ ಅಂದ್ರೆ ಹೇಳುತ್ತಾರೆ ಅವರು. ಅವ್ರ ಹೆಸರು ಸರ್ ಶ್ರವಣ್ ಕುಮಾರ್ ಜೋಶಿ ಅಂತ. ಅವರು ಈಗ ಬೋರಿನ ಮೋಟಾರ್ರನ್ನು
ಅವರು ಗೊತ್ತು ಸರ್ ಅವರು ಹೊಲಗಳಲ್ಲಿ ಹೊಲ ಕೃಷಿ ಗದ್ದೆಗಳಲ್ಲಿ ರಶಿ ಹಾಕಿದ್ದಾರೆ ಸರ್ ಅವರು.
ಸರ್ ಅವರು ಹೊಲ ಗದ್ದೆಗಳಲ್ಲಿ ಒಂದು ಇಪ್ಪತ್ತು ಹೈದು ಎಕರೆ ದ್ರಾಕ್ಷಿ ಇದೆ ಸರ್. ಅವರ ಸ್ವಂತ ಓನ್ ಬಿಸ್ನೆಸ್ ಇದೆ ಮತ್ತು ಅವರದ್ದ ಒಂದು ಏಳು ಎಂಟು ಎಮ್ಮೆಗಳು ಇವೆ. ಮತ್ತ ಒಂದು ಗಿರ ಆಕಳು ಅಂತ ಇದೆ ಅವರದ್ದು ಆ ಗಿರ್ರ ಹಾಕಳ ಗೊತ್ತಿದೆ ಅಲ್ವಾ ಸರ್ ನಿಮ್ಗ್ ಗಿರ್ರ ಆಕಳು.
ಹ ಸರ್ ಅದು ತುಂಬಾ ಉತ್ತ ಉತ್ತಮವಾಗಿ ಹಾಲನ್ನು.
ಹಾಲನ್ನು ಕೊಡುತ್ತದೆ ಮತ್ತು ಅದರ ತುಪ್ಪ ಒಂದು. ಎರಡೂರೆ ಸಾವಿರಕ್ಕ ಒಂದು ಕೆ ಜಿ ಇದೆ ಸರ್ ಗಿರ ಹಾಕಳದ ತುಪ್ಪ ತುಂಬಾ. ದುಬಾರಿ ಆಗಿದೆ ಅದಾರ ತುಪ್ಪ.
ಸರ್ ಅದಲ್ ನ ಡಾಕ್ಟರ್ ಹೇಳ್ತಾರೆ ಸರ್ ಮೊನ್ನೆ ಮಲ್ಲನ್ನ ಮಾಧರ್ ಜೋಶಿ ಅವರು ಫೋನ್ ಹಚ್ಚಿದೆ ಸರ್.
ಮಲ್ಲನ ಮಾಧವ್ ಜೋಶಿ ಅಂತ ಫೋನ್ ಮಾಡಿದ್ದು ನಿಮಗೆ ಹೇಳಿ ನೋಡೋಣ ಅವರ ಬಗ್ಗೆ ಏನಾದರು ಗೊತ್ತಿದ್ದಾರೆ.
ತುಪ್ಪ ತಿನ್ಬೇಕಾಗುತ್ತೆ ಅದೆಲ್ಲ ಹೆವಿ ತಿಂದರೆ ನಿಮ್ಗೆ ಗಂಟಲು ನೋವಾಗುತ್ತೆ. ಅಂತ ಹೇಳುದು ಸರ್ ಅದೆಲ್ಲ ಅವರು ಹಾಗಾಗಿ.
ನಿಮಗೆ ಹೇಳಿದಿರುವುದು ತುಪ್ಪ. ತುಪ್ಪ ತಿನ್ನಬೇಕು ಅದಕ್ಕೆ ಲಿಮಿಟ್ ಇರಬೇಕು ತುಪ್ಪ ಬಹಳ ತಿಂದ್ರೆ. ಗಂಟಿನಿನೊಳಗೆ ಕಿಚಿ ಕಿಚಿ ಆಗುತ್ತದೆ ಮತ್ತು ಮಾತುಗಳು ಸ್ಪಷ್ಟವಾಗಿ ಬರುವುದಿಲ್ಲ.
ಸರ್ ಅದೆಲ್ಲ ಬೆಳಗ್ಗೆದ್ದು ಜೇನುತುಪ್ಪ ತಿನ್ಬೇಕ ಅಂತ ಹೇಳ್ತಾರೆ ಸರ್ ಅವ್ರು.
ಹೌದು ಸರ್ ಜೇನುತುಪ್ಪ ಎದರೊಳಗೆ ತಿನ್ಬೇಕು ಗೊತ್ತು ಏನು ಒಂದು. ತಿನ್ನಬಾರದು ಸರ್ ಒಂದು ಚ ಒಂದು ಮುಂಜಾನೆ ಎದ್ದು ಒಂದು ಚಪಾತಿ ತೆಗೆದುಕೊಳ್ಳಿ ನೀವು. ಚಪಾತಿ ಮೇಲೆ ಜೇನು
ಸರ್ ಚಪಾತಿ ಅದು ಹೇಗೆ ಅಲ್ಲ ಚಪಾತಿ ಎದರಿಂದ ತಯಾರಾಗುತ್ತೆ ಸರ್ ಜೋಳದಿಂದ ಇಲ್ಲ ರಾಗಿಯಿಂದ.
ಇಲ್ಲ ಸರ್ ಗೋಧಿ ಗೋಧಿ ಅಂತ ಒಂದು. ಒಂದು ಸೊಲಗಿ ಗೋ ಗೋಧಿಯಿಂದ ಎಷ್ಟು ಒಂದು ಸೊಲಗಿ ಹಿಟ್ಟು ತಯಾರಾಗುತ್ತದೆ ಅದ್ರಿಂದ ನೀವು ಚಪಾತಿ ಮಾಡಿಕೊಳ್ಳಿ ಮನೆಯಲ್ಲಿ
ಒಂದು ಸೊಲಗಿ ಗೋಧಿೊಳಗೆ ಎಏಷ್ಟು ಚಪಾತಿ ರೆಡಿ ಆಗ್ತವೆ ಸರ್
ಸರ್ ಒಂದು ಸಲಗಿ ಬೋದಿಯಿಂದ ಒಂದು ಐವತ್ತರಿಂದ ಅರವತ್ತು ಚಪಾತಿಗಳು ಉಂಟಾಗುತ್ತವೆ ಮತ್ತು ನಿಮ್ಮ ಪರಿವಾರದಲ್ಲಿ ಎಷ್ಟು ಜನ ಇದ್ದೀರಿ ಸರ್ ನಿಮ್ಮ ಮನೆಯಲ್ಲಿ
ನಾನು ನಮ್ಮ್ ವೈಫು ಮತ್ತೆ ಇಬ್ಬರು ಮಕ್ಕಳು ಇದ್ದೇವೆ ಸರ್ ಇವಾಗ್ಲೇ
ಸರ್ ಸರ್ ನಿಮ್ಮ ವಯಸ್ಸ ಎಷ್ಟು ಸರ್ ನಿಮಗೆ ಮಕ್ಕಳ ಇದಾರೆ ಅನ್ನುತೀರಾ ನಿಮಗೆ ವಯಸ್ಸು ಎಷ್ಟು ಸರ್ ಈಗ
ನಮ್ಗೆ ತರ್ಟಿ ಫೈ್ ತರ್ಟಿ ಫೈ್ ಇದಾವ ಸರ್ ಹ
ಟಿಾದೆ ಸರ್ ನಿಮ್ದು ಅರ್ಧ ಏಜ್ ಮುಗಿದಿದೆ ಇನ್ನುೂ ಅರ್ಧ ಏಜ್ ಮುಗಿದ್ರೆ ನೀವು ಸೊರಗಕ್ಕೆ ಹೋಗ್ೀಾ ಅಂತ ಆಯ್ತು ನೀವು್ ಸ್ವರ್ಗಕ್ಕೆ ಬಾಗಿಲು ಹೊ ತಟ್ಟು ಆ ಬಾಗಿಲು ಬಂದಿದೆ ಸರ್
ಇನ್ನು ಇಲ್ಲ ಸರ್ ಮನೆಯ ಒ ಸ್ವಲ್ಪ ಬಿಪಿಲು ಆಗಿದೆ ಸರ್ ಸ್ವಲ್ಪ
ಸರ್ ಬಿ ಪಿ ಲೋ ಆಗುವುದಕ್ಕೆ ಕಾರಣವೇನು ಹೇಳುತ್ತೇನೆ ನೀವು ಬಹಳಷ್ಟು ಇದು ಆಗಬೇಡಿ ಸರ್ ಭಯಬೇಡಿ ಯಾರಿಗೂ ಬಿ ಪಿ ಆಗಬಾರದು ಅದು ಇಷ್ಟು ತಣ್ಣ ವಯಸ್ಸು ಸಿ ಆದರೆ ಮುಂದು ನಿಮಗೆ ಪರಿಣಾಮಕಾರಿ ಬೀರವಾಗುತ್ತದೆ ಮತ್ತು ನಿಮ್ಮ ಜೀವನದ ಮೇಲೆ ಪರಿಣಾಮಕಾರಿವಾಗಿ ಉಂಟಾಗುತ್ತದೆ ಹೌದಲ್ವಾ
ಓಕೆ ಹೌ ಸರ್ ನಾನು ಸರ್ ಅದಕ್ಕೆ ನಾನು ಅದು ಆಗ್ ಆಗ್ಬಾರ್ದು ಅಂತಾನೇ ಕೃಷಿ ಗದೆಗಳಲ್ಲಿ ನಾನು ವ್ಯವಸಾಯ ಮಾಡ್ ಮಾಡ್ ಹಕೊಂಡು ವಿಜ್ಞಾನೇಶ್ವರ ನಾಮ
ಸರ್ ಹೌದು ಈಗ ಕೃಷಿಗದ್ದೆ ಕೆಲಸಗಳಲ್ಲಿ ಮಾಡಬೇಕು ಮಾಡಿದ್ರಿ ಆರೋಗ್ಯ ಜೀವನ ತುಂಬಾ ತುಂಬಾ ಏನಂತಾರೆ ಸರ್ ತುಂಬಾ ಆರೋಗ್ಯವಾಗುತ್ತದೆ ಮತ್ತು ಆರಾಮ್ ಇರುತ್ತದೆ ಸರ್ ಕೃಷಿಗೆ ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ ಈಗ ಮನುಷ್ಯನೇ ದೇಹ ದುಡಿಬೇಕು ಸರ್ ದಿನಾಲೂ ದುಡಿಬೇಕು ಈಗ ದೇಹ ದುಡಿದಿದ್ದರೆ ದೇಹ ಹೇಗೆ ದನಿಯಬೇಕು ಅದು ದೇಹ ದುಡಿಯಬೇಕು ದಿನಾಾಲೂ ಈಗ ದೇವರು ಎದಕ್ಕೆ ಹುಟ್ಟಿಸಿರುತ್ತಾನೆ ನಮ್ಮನ್ನು ಈಗದು ಸಾಕಷ್ಟು ದುಡ ಹೌದು ಅಲ್ವಾ
ಸ ಸರ್ ಅವಾಗ ಇವಾಗ್ಲಿ ನಿಮ್ ಪ್ರಕಾರ ದೇವರು ಇದ್ದಾನ ಅಂತೀರಾ ಇಲ್ಲ ಇಲ್ಲ ಇ ಇಲ್ಲ ಅಂತೀರಾ ಸರ್
ಸರ್ ಇದ್ದಾನೆ ಸರ್ ದೇವರು ಈಗ ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ದೇವರು ಇದ್ದಾನೆ ಯಾರು ದೇವರ ಮೇಲೆ ನಂಬಿಕೆ ಇಲ್ಲ ಅವ್ರರಿಗೆ ದೇವರು ಇಲ್ಲ ಅವಾನು ಒಂದೇ ಮಾತಿನಲ್ಲಿ ಹೇಳುತ್ತಾನೆ ನಂಬಿಕಿ ಇಡಬೇಕು ದೇವರ ಮೇಲೆ ಈಗ ದೇವರೇ ನಂಬಿಕೆ ದೇವರೇ ನಂಬಿಕೆ ಈಗ ನಾವು ಪ್ರತಿಯೊಂದು ಕೆಲಸದಲ್ಲಿ ನಾವು ಶ್ರಮ ಪಟ್ಟು ಮಾಡುತ್ತೇವೆ ಕೆಲಸ ಅದ್ರಲ್ಲಿ ಸುಮ್ಮ ಒಮ್ಮೆ ಒಮ್ಮೆ ಹೇಳ್ಬೇಕಂದ್ರೆ ನಂಬಿಕೆ ಇಡಬೇಕು ಒಂದ್ ಸ್ವಲ್ಪ ದೇವರ ಮೇಲೆ ನಂಬಿಕೆ ಇಡಬೇಕು ಮತ್ತು ನಮ್ಮ ಒಂದ್ ಸ್ವಲ್ಪ ಪರಿಶ್ರಮಕ್ಕೆ ನಂಬಿಕೆ ಇಡಬೇಕು ಈಗ ನಮ್ಮ ಪರಿಶ್ರಮ ಇಲ್ಲದಿದ್ದರೆ ನಮಗೆ ಫಲ ಹೇಗೆ ಸಿಗುತ್ತೆ ನಾವು ಆಲ್ಮೋಸ್ಟ್ ದೇವರ ಮೇಲೆ ಅವಲಂಬಿತರಾಗಿರಬಾರದು ನಮ್ಮ ಪರಿಶ್ರಮದ ಮೇಲೆ ಅವಲಂಬಿತರಾಗಿರ ನಾವು
ಅಂದ್ರೆ ನೀವ್ ಹೇಳ್ತಾ ಇರೋದು ಮೂಡ ಅಂಬಿಕೆಗಳಿಗೆ ಹೆಚ್ಚು
ಸರ್ ಈಗ ಒಬ್ಬೊಬ್ಬ ಮನುಷ್ಯರು ಮೂಢನಂಬಿಕೆ ಅನ್ನುತ್ತಾರೆ ಈಗ ದೇವರು ಇಲ್ಲ ಜಗತ್ತಿನ ನಮ್ಮನದಲ್ಲಿ ದೇವ್ರ ಇಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ ಸರ್ ದೇವರು ಇದ್ದಾನೆ ದೇವರು ಇಲ್ಲದಿದ್ದರೆ ಈಗ ಈಗ ಮಳೆ ಬೆಳೆ ಹೇಗಿರುತ್ತದೆ ದೇವರು ಇದ್ದ ಇದ್ದಿದ್ದರಿಂದನೇ ಈ ಮಳೆ ಬೆಳೆ ಮಾಡ ಈಗ ಆಗಿದೆ ಅಲ್ವತ್ತ
ಅದೇ ಸರ್ ನಿಮ್ ಊರಲ್ಲಿ ಗ್ರಾಮ ದೇವತೆ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೀತ. ನಡೀತೇದೆ ಅಂತ ಹೇಳ.
ಹೌದು ಸರ್ ನಮ್ಮ ನಮ್ಮ್ ಊರಲ್ಲಿ ಗ್ರಾಮ ದೇವತೆ ಜಾತ್ರೆ. ತುಂಬಾ ಅದ್ದೂರಿ ಆಗುತ್ತದೆ ಸರ್ ಎರಡು ಊರಿನ ಜನರು ಕೂಡಿ ಒಂದು ಜಾತ್ರೆಯನ್ನು ಮಾಡುತ್ತಾರೆ. ಈಗ ಅದಕ್ಕೆ ಜಾತ್ರೆಗೆ ತುಂಬಾ ಊರಿಂದ ಜನರು ಬರುತ್ತಾರೆ ವಲಸೆ ಹೋಗುತ್ತಾರೆ ಹೌದಲ್ವಾ.
ಸರ್ ಅದೇ ನಿಮ್ಮ ಊರಿನ ಗ್ರಾಮ ದೇವತೆ ಸತ್ಯ ಸತ್ಯವಳ ಅಂತ ಹೇಳ್ತೀನಿ ಹೇಳ್ತೀರಾ ಸರ್.
ಹೌದು ನಮ್ಮ ಊರಿನ ಗ್ರಾಮದೇವತೆ ತುಂಬಾ ಸತ್ಯವ ಅಂತಾ. ಈಗ ಇವತ್ತು ಮಳೆ ಆಗ್ಬೇಕಂದ್ರೆ ಅವತ್ತೇ ಮಳೆ ಆಗುತ್ತಿದೆ ನಮ್ಮ ಗ್ರಾಮ ದೇವತೆ ಹೇಳಿದ ತಕ್ಷಣ ಮಳೆ ಆಗಬೇಕು. ಆಗದಿದ್ದರೆ ಆ ದೇವರಿಗೆ ಕೆಳಂಚ ಒಂದು ಇದ ಅವಮಾನ ಆಗುತ್ತದೆ ಸರ್.
ಆ ದೇವಿ ಅವಮಾನ.
ಸರ್ ನಮ್ಮ ನಮ್ಮ ಊರಿನಲ್ಲಿ ನಾವು. ದೇವಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ. ಈಗ ನಮ್ಮ ಊರಿನಲ್ಲಿ ಅದು ಕಾವಲಾಗಿ ನಿಂತಿದ್ದಾರೆ ಒಂದು ದೇವಿಯಲ್ಲಿ. ಈಗ ನಮ್ಮ ಊರಿಗೆ ಕಾವಲಿಗೆ ನಿಂತಿದ್ದಾರೆ. ದೇವಿ ಹೆಸರು ಸರ್ ದ್ಯಾಮವ್ವ ಅಂತ ಅದು ನಮ್ಮ ಊರ್. ಊರಿಗೆ ಕಾವಾಲಾಗಿ ನಿಂತಿದ್ದಾನೆ ಸರ್ ದೇವರು ನಮ್ಮ ಊರಿಗೆ ಕಾವಲಾಗಿ ನಿಂತು. ನಮ್ಮ ಆರೋಗ್ಯ ಎಲ್ಲವನ್ನು ಕಾಪಾಡುತ್ತಿದ್ದಾನೆ.
ನಿಮ್ಮ ಊರನ್ನು ಕಾ ಕಾಯುತ್ತಿದ್ದ ಕಾಯುತ್ತಿದ್ದಾಳೆ.
ಹೌದು ಸರ್
ಹೌದಾ ಸರ್
ಈಗ ನೀವು್ ಆರಾಮ್ ಇದ್ದೀರಾ ಸರ್ ನಿಮ್ಮ್ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಆಗಿದೆಯಾ.
ಇಲ್ಲ ಸರ್ ಇವಾಗಲ ಏನು ಇರುತಿರಿ ಇವಾಗಿಲ್ಲ ಸರ್ ಈಗ ಸದೃಢವಾಗಿದ್ದೇವೆ ಸರ್ ನಾವು.
ಹೌದು ಸರ್ ಮತ್ತೆ ನಿಮ್ಮ ನಿಮ್ಮ ಪರಿವಾರದವ್ರು ಆರಾಮ್ ಇದ್ದರ್ ವಷ್ಟುರು.
ಸರಿಮ್ಮತ್ತ ಸ ಊಟ ಆಯ್ತಾ ಸರ್.
ಸರ್ ನಮ್ದು ಊಟ ಆಗಿದೆ ಸರ್ ನಾವು ಮಧ್ಯಾಹ್ನದ ಊಟವನ್ನು ಮಾಡಿಕೊಂಡೆ. ಈಗ ಮಲ್ಕೊಂಡಿದ್ದೇವೆ ಸರ್ ನಾವೊಂದು ಎರಡು ಗಂಟೆಗಳ ಕಾಲ. ರೆಸ್ಟ್ ಮಾಡಿಕೊಂಡು ಮತ್ತೆ ಮುಂದೆ ನಮ್ಮ ಕೆಲಸಗಳನ್ನು ತೊಡಕುತ್ತಿದ್ದೇವೆ. ನಮ್ದು ಕೃಷಿ ಗದ್ದೆ ಕೆಲಸ ಇದೆ ಸರ್.
ಹೌದು ಸರ್ ಓಕೆ ಸರ್.
ಹೌದು ಸರ್ ನಿಮ್ದ. ನೀವು ಆರಾಮಗಿರಿ ಸರ್ ನಿಮಗೆ ತುಂಬ ನಮಗೆ ಕಾಲ್ ಮಾಡಿದಕ್ಕೆ ನಿಮಗೆ ತುಂಬ ಹೃದಯವಾದ ಧನ್ಯವಾದಗಳು. ನಾನು ತುಂಬರು ಧನ್ಯವಾದನಗಳು ಅರ್ಪಿಸುತ್ತಿದೆ.